ಹಲೋ ಹಲೋ ಹಾ ಶು
ಹಾ ಊಟ ಆಯ್ತು ಚಿನ್ನ.
ಆಗ್ಯದಪ್ಪಾ ನಿಮ್ದು.
ಹ್ಮ್ ಹಾಗಾದ್ ನೋಡಿ ಏನ್ ಮಾಡ್ತೀ ಸಚಿನ.
ಏನ್ ಮಾಡಕೊಂಟ್ ಏನ್ ಮಾಡತ್ತರಿ.
ನಾನು ಓದ್ತಾ ಇದ್ದಪ್ಪಾ ನೀನ್ ಏನ್ ಮಾಡತ್ತಿ.
ಹಾನ ಸುನ್ನಂ ಗಂತದಾವ.
ಹ್ಮ ಮನ್ಯಾಗೆಲ್ಲ ಆರಾಮಾರ ಅಪ್ಪಾ ಅಮ್ಮ.
ಹಾ ನಿಮ್ ತಲ್ಲಿ ನಿಮ್ ತಲ್ಲಿ ಹಂಗ ಎಲ್ಲಾ ಹುಷಾರ ಅದಾರಲ್ಲ.
ಹಾ ಎಲ್ಲಾ ಹುಷಾರದಾರ ಎಲ್ಲಾ ದೇವ್ರ ಆಶೀರ್ವಾದ.
ಎಂಥಾ ಏನದಲೆ
ಎಲ್ಲೀ
ಹಲೋ ಹಲೋ ಹಾ ಇಲ್ಲಿ ಅದೀನಪ್ಪೋ ಹೊಸತ್ತಿನ ಇಲ್ಲಿ ವಸತಿ ನಿಲಯದಗ.
ಹಾ ನಾನು ವಸತಿನಿಲಯದಗೇ ಇದ್ದಾ.
ಹಾ ವಸತಿನಿಲಯದಗ ಇದ್ದಿನಿ ಇಲ್ಲಿ.
ನಮ್ ಧರ್ಮ ವಸತಿನಿಲಯ.
ಧರ್ಮ ವಸತಿನಿಲಯಾ ನಾನು ಇದೂ ಭಲಭೀಮೇಶ್ವರ್ ವಸತಿನಿಲಯದಗ ಇದ್ದೇನೆ.
ಹೌದಾ
ಹಾ
ಮತ್ತೆ ಸ್ಟಡಿ ಯಂಗ ನಡ್ದ ಚಂದ ನಡ್ದಾ.
ಏನಿಲ್ಲ.
ಕೆ ಎಸ್ ಆರ್ ಪಿ ಪೋಸ್ಟ್ ಬಿಟ್ಟವಲ್ಲ ಹಾಕಿ ಕೆ ಎಸ್ ಆರ್ ಪಿ ಪೋಸ್ಟ್
ಹ ಹಾ ಹಾಕಿನಲ್ಲ.
ಅದೇ ಹಾಕು ಬಿಡ್ಬೇಡ ಟ್ರೈ ಮಾಡು ಕೇ ಬಕ್ಕು ಉಪಯೋಗವ ನಮಗ ನಿ ಏನು ಇಲ್ಲ.
ಹಾ ಹಕ್ಕಿನಿ ನೋಡ ಅಣ್ಣ ಹಕ್ಕಿನಿ.
ಓದು ಇತಿಹಾಸ ಓದು ಭೂಗೋಳ ಹಓದು ಸಮಾಜಶಾಸ್ತ್ರ ಓದು ರಾಜ್ಯಶಾಸ್ತ್ರ ಓದು.
ಹಾ
ಮೆಂಟಲಬಿಲಿಟಿ ಓದು ಮ್ಯಾಥಸ್ ಪ್ರಾಕ್ಟೀಸ್ ಮಾಡು.
ಹಾ ನಾನ್ ಸ್ವಲ್ಪ ಅವೆಲ್ಲ. ಇನ್ನೇನ್ ನೋಡ್ಬೇಕಂತೇಳ ವಾಟ್ಸಪ್ ಮೇ ಏನನ ಓದಬೇಕ ಅಂತ ಹೇಳ ವಾಟ್ಸಪ್ ಮಸೇಜ ಹಾಕಣ್ಣ ಸ್ವಲ್ಪ.
ಹ್ಮ್ ಚೆಂದ್ ಓದ್ಬೇಕಕ್ ನೋಡ ನಿ.
ಹಾ ಚಂದ ಓದ್ತಿನ ಅಣ್ಣ ನೀ ಹಾಕ್ದಂದ್ರ ಚಂದ ಓದ್ತಿನಿ.
ಹಾ ನಾವ ಆಗ್ತ ನೀವ್ ಚಂದ ಇರ್ಬೇಕು ನ ಮನ್ಯಾಗ ಆಗ್ಲಿ ಅಪ್ಪ ಅಮ್ಮ್. ಹೊಲ್ದಾಗ ಕೆಲ್ಸ ಮಾಡ್ತಾರ ಎಷ್ಟೋ ದುಡಿತಾರ.
ಹಾ ಬರ ಬರ ಅದ ನಿಮ್ದು.
ನೀವ ಒಂದ ಗೋರ್ಮೆಂಟ್ ಜಾಬ್ ಇಡದಿ ಅಂದ್ರ ಅವ್ರಿಗೆ ಎಷ್ಟ ಖುಷಿ ಏನ್ ಸುದ್ದಿ ಊರಗ ಖುಷಲ ತಿರುಗಾಡ್ತಾರ. ಮತ್ತ. ಹಾ ಹಲೋ. ಕೆಲ್ಸುತದ. ಹಲೋ. ಮತ್ತೆ ಎಲ್ಲಾ ಆರಾಮ್ ಹರಾ ಅಲ್ಲ. ಹಾ
ಹಲೋ. ಏ ಮಾತಾಡ್ತಿದ್ದೇನೆ ನಿಮ್ದ ಕೇಸ್ತಾ ಇಲ್ಲ ಒಟ್ಟ.
ಹಾಂ ಈಗ ಕೆಳ್ಸತದ.
ಹಾ ಇವಾಗ ಕೆಸ್ತ ಇದಲ್ಲ ನಾ ಮಾತಾಡ್ಯನೂ ನೀವು ಮಾತಾಡಂಗ ಇಲ್ಲ ಒಟ.
ನಾನ್ ಮಾತಾಡ್ತಾ ಇರೋದು ಹಲೋ ಹಲೋ ಅಂತ ಇರೋದು ನಿಮ್ಗೆ ಕೇಳಸ್ತಿರ್ಲಿಲ್ಲ ಏನೋ ಭವಿಷ್ಯ.
ಇವಾಗ ಬರ್ತ ಇದೆ ಅಲ್ಲ.
ಹಾ ಕಳ್ಸುತ್ತವಾ.
ಹಾ
ಮತ್ತು ಚೆನ್ನಾಗಿ ಓದಬೇಕು ಫಿಸಿಕಲ್ ಪ್ರ್ಯಾಕ್ಟೀಸ್ ಮಾಡ್ಬೇಕು ನೀನು.
ಹಾ ಫಿಸಿಕಲ ಪ್ರಾಕ್ಟೀ ದಿನ ಅಣ್ಣ ದಿನ ಅದು ರೋಟಿನದೊಂದು ಅದು ಮಾಡ್ಬೇಕ ಅಂತ ಹೇಳಿ ಮುಂಜಾಳೆ ಅದು ಮಾಡ್ತೇನಿ ಮುಂಜಾಳೆ ಐದಕ್ಕ ಎದ್ದಿ. ಐದಕ್ಕೆ ಏಳ್ತೀನಿ.
ಹ್ಮ್
ಐದಕ್ಕ ಎದ್ದಿ ಬಾತ್ರೂಮ ಹಲ್ಲ ಅದು ಹಲ್ಲ ಅದು ತಿಕ್ಕೊಂಡು.
ಹ್ಮ್
ಸ್ವಲ್ಪ ರನ್ನಿಂಗ್ ಮಾಡಿ ವ್ಯಾಯಾಮ ಮಾಡಿ ಸ್ವಲ್ಪ ಜಿಮ್ಮಿಗೆ ಜಿಮ್ಮಿಗೆ ಹೋಗಿ ಬಂದು.
ಹ್ಮ್
ಇದರ ಪ್ರೋಟೀನ್ ಅಂಶ ತಿಂದು ಕಾಳ ತತ್ತಿ. ಎಲ್ಲ ತಿಂದ.
ಹ್ಮ್
ನಾಷ್ಟ ನಮ್ದಂದು ಸ್ವಲ್ಪ ನಾಷ್ಟ ಹತ್ತಕ್ಕ ಹಂಗ ಮಾಡ್ತೀನಿ ಇದೇ ತಿಂತೀನಲ್ಲಾ ಏಳು ಏಳವರಿಗದು. ನಾಷ್ಟ
ಹ್ಮ
ಮುಂದೆ ಮಧ್ಯಾಹ್ನ ಊಟ ಮಾಡ್ತಿನಿ. ಮಾತಾಡೋ ಮಾತಾಡಿಲ್ಲ.
ಯಾರ್ ನಿಮ್ ದೋಸ್ತಾ?
ಹಾ ದೋಸ್ತಾ ಅವ್ನು.
ಹಾಗೆ ನಡೆಯೋ ಪ ಹಾಸ್ಟೆಲ್ ಅಂದ ಮೇಲೆ
ಹಾ ಹೊಸದಿನ ಇದೆ ಅಂದರೆ ಹಂಗೆ.
ಹ್ಮ
ಏನ್ ಮಾಡಕ್ ಆಗೋದಿಲ್ಲ.
ಮತ್ತೆ?
ನೀವೇ ಹೇಳ್ಬೇಕು?
ನಾನು ನಿನ್ ತರಾನೇ ಡೈಲಿ ರುಟೀನ್ ಹಾಕಿದ್ದೇನೆ. ಬೆಳಿಗ್ಗೆ ನಾಲ್ಕೂವರೆಗೆ ಏಳ್ತೀನಿ.
ಹಾ
ನಾಲ್ಕೂವರೆಗೆ ಎದ್ ಅಂದ್ರೆ ನಾಲ್ಕು ನಲ್ವತ್ತ ರಷ್ಟಿಗೆ ವಾ ವಾಶ್ರೂಮ್ ಹೋಗ್ಬರ್ತೀನಿ.
ಹಾ
ನಾಲ್ಕು ನಲ್ವತ್ತರಿಂದ ನಾಲ್ಕು ಐವತ್ತರ ತನ ಹಲ್ಲೋಸ್ತೀನಿ.
ಹಾ
ನಾಲ್ಕು ನವತ್ತರಿಂದ ನಾಲ್ಕು ಐವತ್ರು ತನ ಮಕಾ ತೋಳ್ದು ಶೂ ಹಾಕೋ ತಿನಿ. ನಾಕ್ ಐದ್ ಶೂ ಹಾಕೊಂಡ್ ರೆಡಿ ಆದ ಐದ್ ಗಂಟೆ ಸ್ಟಾರ್ಟ ಮಾಡ್ದನ್ ರೀ.
ಐದೂವರೆ ತನ ನಿಲ್ಲಾರದೆ ಓಡ್ತೇನಿ. ಮುಂದ ಅಲ್ಲಿದಿಂದ
ನಾನ್ ಮ್ಯಾರಥನ್ ಓಡ್ತೀನಿ ಹತ್ ಹತ್ತು ಕಿಲೋಮೀಟರ್ ಓಡೋದು ಟ್ರೈ ಮಾಡ್ತೀನಿ ನಲವತ್ತೈದು ನಿಮಿಷ ಮ್ಯಾರಥಾನ್ ನಮ್ದು.
ಹ
ಹತ್ತು ಕಿಲೋಮೀಟರ್ ಟ್ರೈ ಮಾಡ್ತೇನಿ ಐದುವರೆ ಸುಮಾರು ಹತ್ತು ಕಿಲೋಮೀಟರ್ ಅಂದ್ರೆ ಐದ್ ನಲ್ವತ್ತೈದು ಐದು ಐವತ್ತು ಗಂಟೆ ಆತನ ಓಡ್ತೀನಿ.
ಮುಂದೆ ಅಲ್ಲಿ ವಾರ್ಮಪ್ ಮಾಡಿ ಜಾಗಿಂಗ್ ಮಾಡಿ ಸ್ವಲ್ಪ ವಾಕೋ ವರ್ಕ್ ಕೊಟ್ ಮಾಡಿ ಆರು ಗಂಟೆಯಿಂದ ಎಂಟು ಗಂಟೆ ಮಟ್ಟ ಓದ್ತೇನೆ.
ಹ್ಮ
ಎಂಟಕ್ಕೆ ಬಂದು ಕಾಳು ಅವು ಇವು ತಿಂತೀನಿ ಮೊಟ್ಟೆ ಬ ಬಾಳೆಹಣ್ಣ ಎಲ್ಲ ತಿಂತೀನಿ. ತಿಂದು ಹ್ಮ ಕಾಲೇಜ ಕೊತನಿ.
ನಾಷ್ಟ ಮಾಡಂಗಿಲ್ಲಾ?
ಬೆಳಿಗ್ಗೆ ನಾಷ್ಟ ಬಿಟ್ಟನೆ ಕಾಳ ಬಾಳೆಹಣ್ಣು ಪ್ರೋಟೀನ್
ಹಾ
ಮತ್ತೆ ಎಷ್ ತಿಂದೋದಂದ್ರೆ ಮಧ್ಯಾಣ ಮು ಮೂರು ರೊಟ್ಟೆ. ಪಲ್ಯ.
ಹಾ ಹಾ
ಅಷ್ಟುಂಡ್ನಂದ್ರ ಮತ್ತ್ ಸಾಯಂಕಾಲಾ ಆಟ ಆಡಕೋತೀನಿ ಫುಟ್ಬಾಲ್ ಆಡ್ತೀನಿ ಬಾಸ್ಕೆಟ್ ಬಾಲ್ ಆಡ್ತೀನಿ.
ಹಾ
ಆಟ್ಟಾಡಿ ಫುಟ್ಬಾಲ್ ಆಡ ಕಲ್ ಅದು ಕಲ್ ಕಲ್ತನಿ ಇಲ್ಲಿ.
ಹಾ
ಆಸ್ಟಾಡ ಬಂದ ಅಂದ್ರೆ ಒಂದ್ ಸ್ವಲ್ಪ ಹ್ಮ ನಾವು ಆರಾಮ್ ವಿಶ್ರಾಂತಿ ಪಡಿತೀನಿ.
ಹೌದು ಹೌದು
ವಿಶ್ರಾಂತಿ ಪಡೆದು ಆತ ಹನ್ನೊಂದು ಗಂಟೆ ಮಟ್ಟ ಹೋಗ್ತೀನಿ.
ಹಾ ಹ್ಮ್ ಹ ಈ ಇನ್ಸಟ್ರಗ್ರಾಮಿಂದ ಡೇಲಿ ರೂಟ್ಟಿನ್ನಾ. ಅವ್ರ ಬೈ ಹ್ಮ ಮಾತ್ರೆ. ಹಾ
ಬ್ಯಾಕ್ ಗ್ರೌಂಡ್ ಸೌಂಡ್ ಒಂದ್ ಸ್ವಲ್ಪ ಜಾಸ್ತಿ ಕೇಳಿಸ್ತಾ ಇದೆ ಏನು ಕೇಳಿಸ್ತಾ ಇಲ್ಲ.
ಬಾಳ ಇಟ್ರ ಮತ್ರೆ ಹ
ಮತ್ತೇನೀವ
ಹಾ
ಮತ್ತು ಆಸ್ಟಲ್ ಅಂದ್ರೆ ಏನು ಊಟ ಏನು ಕೊಟ್ರು.
ಇವತ್ತ ಬುಧವಾರಲ್ಲಾ ಅದ್ಕ ಎಗ್ರೆಸ್ ಮಾಡಿದ್ರು.
ಹೌದಾ ನಂಬಲ್ಲಿ ಇವತ್ತು ಗ್ರ್ಯಾಂಡ್ ಪೇಸ್ಟ್ ಮಾಡಿದ್ರು.
ಇವತ್ ಯಾಕ ಇವತ್ ಹದ್ನೈದಲ್ಲ ನಮ್ಮಲ್ಲಿ ಮೂವತ್ ತಾರಕಿ ಮಾಡ್ತಾರ. ಹೌ
ನಂಬಲ್ಲಿ ಕೊ ವಾರದ ಕೊನ ಬುಧವಾರ ಮಾಡ್ತಿರು ಹೋದ್ ತಿ ಹೋದ್ ತಿಂಗಳು ಮಾಡಿದ್ದಿಲ್ಲ.
ಹಾ
ಅದಕ್ಕೆ ಇವತ್ ಮಾಡಿದ್ರು.
ಹಾ ಹಾ
ಚಿಕನ್ ಕೊಟ್ರು ಕೇಕ್ ಕೊಟ್ರು ಕಬಾಬ್ ಕೊಟ್ರು. ಪಾನ್ ಕೊಟ್ರು ಜ್ಯೂಸ್ ಕೊಟ್ರು.
ಹಾ ಅಷ್ಟೆಲ್ಲ ಕುಡ್ತಾ ಇದಾರಾ. ಹ್ಮ ನಾನು ಯರಡ ಪಾ ವಯ್ದನು ನಾನ್ದನು. ಶರಣ ಶಣರಕಮ್ಮ ನಾನ್ವೆಜೋಣಂಗಿಲ್ಲ ನಾನು.
ಹೌದಾ ಯಾರ ಹಣಮಂದೆವ್ರ ಹೆಸ್ರಲ್ ಮೇಲೆಯಾ.
ಹಾ
ಹೌದ ಮತ್ತ ಏನು ಉಣೋದಿಲ್ಲ ಯಾವಾರೂ ಉಣುದಿಲ್ಲ.
ಆ
ಗುರುವಾರ ಉಣ್ತಿಯಾ.
ಗುರುವಾರ ಎಲ್ಲ ವಾರ ಉಣ್ತಿನಿ.
ಗುರುವಾರ ಮತ್ತ ಗುರುವಾರ ರಾಯರಲ್ಲ.
ರಾವ್ ಎದರ್ ರಾವ್. ನಾವೆಲ್ಲ ಎನ್ ದರ್ವಾರ್ ಉಂತೀನ್ ನಾನ.
ರವಿವಾರ್ ಉಣ್ತೀಯಾ.
ರವಿವಾರನು.
ರವಿವಾರ ಮತ್ತ ಮೈ ಮೈಲಾರ್ಲಿಂಗನ ವಾರಲ್ಲ.
ಎಪ್ಪಾ ನೋಡ್ತೀನಿ ಬರ್ಲಿಲ್ ಈಗ ಮತ್ತ ಹಾಂ .
ಮಂಗಳಾರ ಉಣ್ತಿಯಾ.
ಹಾಂ ಮಂಗಳವಾರನು ಉಣ್ತೀನಿ ರವಿವಾರ್
ಮಂಗಳಾರ ಮರುಗಮ್ಮ ದೇವಿ ವಾರಲ್ಲ.
ಹಾ ಮರ ಹ್ಹ್ ಮರಗಮ್ ದೇವಿ ವಾರನು ಉಣ್ತೀನಿ ನಾನು.
ಹೌದಾ.
ಯಾವಾಗ.
ಮತ್ತೆ ಎಲ್ಲಾ ಹುಷಾರಲ್ಲ.
ಹ್ಮ .
ಹಾಂ
ಎ
ಮತ್ತೆ ನೀನು ಯಾವುದೇ ಮದ್ಯಪಾನ ಧೂಮಪಾನ ಚಟ ಮಾಡ್ಬಾರ್ದ್ ನೋಡು.
ನಾನ ಏನು ಮಾಡಂಗಿಲ್ಲಪ್ಪಾ.
ಫೋಕಸ್ ಆನ್ ಗೋಲ್ ನಾಟ್ ಆನ್ ಜಿಯಫ್. ಬಿಕಾಸ್ ಜಿಎಫ್ ಇಸ್ ಟೆಂಪುರರಿ.
ಹಾ.
ಡು ಯು ಅಂಡರ್ಸ್ಟ್ಯಾಂಡ್.
ಹಂ ಅಂದಷ್ಟ.
ಹಾಂ
ನ ಎನ್ಲಿಕ್ ಮಾತಾಡ್ಬೇಡ್ರಿ ನೀವು.
ಕೇಳಿ.
ಇಂಗ್ಲಿಷ್ ಮಾತಾಡಂಗಿಲ್ಲ.
ಹೌದಾ.
ಹ್ಮ್
ಚರಿತೋಳಿ ನಾವು ಕನ್ನಡದವ್ರೇ ಬಟ್ ಹ್ಮ ನಿಮ್ಗೊಂದು ಅದು. ನಾವ್ ಏನ್ ಕನ್ನಡದಲ್ಲಿ ಹೇಳಿದ್ರೆ ಅದ್ ಸರಿಯಾಗಿ ಅರ್ಥ ಆಗಲ್ಲ ಅಂತೆ ಇಂಗ್ಲಿಷ್ ನಲ್ಲಿ ಹೇಳ್ದೆ. ನಮ್ಗೇನ ಅಬ್ಯಂತರಿಲ್ಲ ನೀವು ಹೇಗೆ ಹೇಳ್ತೀರ ನಾವ್ ಹಾಗೆ.
ಸರ ನಿಮ್ಗೆ ಅಷ್ಟಂಟಾರ ಮತ್ತ ಆಮೇಲೆ.
ಸರಿ ತೋಳಿ.